ಹಲೋ ಹಲೋ
ಹಲೋ
ಹಲೋ.
ನಮಸ್ತೆ
ಹಾ ನಮಸ್ತೆ ನಮಸ್ತೆ ಪುಣ್ಯ ಅವ್ರೆ.
ಪುಣ್ಯ ಅಂತ.
ಹೌದಾ ನಮ್ ಗೊತ್ತು ನಿಮ್
ಹಾ ಮಾತಾಡಿದ್ವಲ್ವಾ ಜಾಸ್ತಿ.
ಹಾ
ಊಟ ಮಾಡಿದ್ರ.
ಬಿನೀವ್ ಮಾಡಿದ್ರ.
ಹ್ಮ್ ಮನುಷರಲ್ವ ಎಲ್ಲಿವರ್ಗ್ ಬರಕ್ಕ ಎನ್ ನಿಂಗ್ ದೊಡ್ ರೋಗ ಬಾಯ್ ಬಾಯ್. ಹಾ ಚೆನ್ನಾಗಿದ್ದೀವಿ ನೀವು. ಎನ್ ಮಾಡ್ತಾ ಪೂಜಾ ಅವ್ರೆ ಒನ್ ಟು ಮಿನಿಟ್ ಇರಿ. ಪೂಜ ಅವ್ರೇ ಅಲ್ಲಿ ಕಟ್ ಮಾಡಿಬೇಡಿ ಹಂಗೇ ಇರಿ.
ನಾವು ತುಂಬಾ ಚೆನ್ನಾಗಿ ಓದ್ತಿದ್ವಿ ಮತ್ತೆ ಎಲ್ಲ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಊಟ ಮಾಡ್ತಿದ್ವಿ ಜೊತೆ ಕೂತ್ಕೊಂಡು ಇಲ್ಲ. ಚೆನ್ನಾಗಿತ್ತು ನಮ್ಮ ಸ್ನೇಹಿತೆ ನಾನ ಅಂತ ಹೋಗ್ತಿದ್ರು ಅವರು. ಚೆನ್ನಾಗಿದ್ರು.
ಸರಿ ಟೈಮ .
ಹಾ ಎಷ್ಟ ಚೆನ್ನಾಗಿತ್ತು ಗೊತ್ತ ಹೌದ . ಇಲ್ಲ.
ಹೇಳಿ ಪೂಜ ಅವ್ರೆ ನಾಚ್ಕ ಬೇಡಿ.
ಹೇಳಿ ಹೇಳಿ.
ಹೇಳಿ ಪರವಾಗಿಲ್ಲ. ಏನೂ ಮಾತಾಡ್ತಿದ್ರಿ ನನ್ಗೆ ಸರಿಯಾಗಿ ಕೇಲ್ಸ್ಕೊಲಿಲ್ಲ ಒಬ್ಬೊಬ್ಳ ಮಾತಾಡ್ತಿದ್ರ.
ಸಡಕು.
ಹ್ಮ ನಮ್ ಕೇಳಸ್ತಿತ್ತು ಸುಮ್ಮನೆ.
ಹ ಹೌದಾ.
ಹ್ಮ ಪೂಜಾರಿ ಏನು ವಾಕಿಂಗ್ ಮಾಡ್ತಿದ್ದೀರ ನಡೀತಿದ್ದೀರಾ ಅಲ್ಲಿಂದ ಬಗೆ ಇಲ್ಲಿಂದ ಬ.
ಕವಿ ಟ್ಟಿದ್ದೀನಿ ಅದಕ್ಕೆ
ಅಕ್ಕಂಗಗೆ ಒಂದಸಲ ಪೂಜೆ ಅವ್ರೆ ನೀಗೊಂದು ಅಪ್ಪ ಆಗಿದೀರ ಅಂತ
ನನ್ನಗಾಗಿದೆ ಅದಕ್ಕೆ ಹಂಗ್ ಅನ್ಸಲ್ವ ನಿಮ್ಗೆ
ದೇ ಅನ್ಸುತ್ತೆ ನಿಮ್ಗೆ ಕಾಲೇಜಲ್ಲಿ ಹ್ ಅವಾಗ ನೀವು ದಪ್ಪಇದ್ರೀ
ಹ್ಮ
ಸಣ್ಣ ಇದ್ದೀರಾ.
ಹೌದ ಹ. ತುಂಬಾ ಧನ್ಯವಾದಮ್ಮ ರುಕ್ಮಿಣಿ ಅವರೆ.
ಸಣ್ಣಗಿದ್ದೀರಾ ಅಂದರೆ ಫುಲ್ ಏನಿಲ್ಲ. ಅವಾಗಿಂತ ಇವಾಗ ಅರ್ಧ ಸಣ್ಣ ಆಗಿ. ಸಾಕು ಇಷ್ಟೇ ತುಂಬಾ ತೆಳ್ಳಗ ಆದರೆ. ಚೆನ್ನಾಗಿ ಕಾಣಿಸಲ್ಲ ನೀವು.
ಬಟ್ಟೆ ಎಲ್ಲಾ ಹಾಕೊಂಡಾಗ ಗಲೀಜು ಆಗಿ ಕಾಣುತ್ತದೆ. ಅಲ್ವಾ ಅದಕ್ಕೋಸ್ಕರ ಅಷ್ಟೆ ಸ್ವಲ್ಪ ತೆಳ್ಳಗ ಆಗಬೇಕು ಅಂತ.
ಪ ಬ ಸರಿ.
ಹಾ ಬನ್ನಿ ಬೆಳಿಗ್ಗೆ ದಿನಾವು.
ಎಲ್ಲರೂ ಅಂತಾರೆ ನನ್ನ ನಾರ್ಮಲ್ ಆಗಿದೀಯಾ ಏನ ಮಾಡಬೇಡ ಬಿಡು ನಾರ್ಮಲ್ ಆಗಿದೀಯಾ ಅಂತ
ಆ ಹೌದಾ. ಹಾ ನೀವು ಮುಂಚೆಗಿಂತ ನೀವು ಮುಂಚೆಗಿಂತ ಇವಾಗ ಚೆನ್ನಾಗಾಗಿದ್ದೀರಾ.
ಏನ್ ಚೆನ್ನಾಗಾಗಿದೆ.
ಹೌದು ನಿಮ್ ಜೀವನದಲ್ಲಿ. ಇಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಂಡಿರೋದಂದ್ರೆ ಯಾವ್ದ ಅಂತ ಹೇಳಲ್ಲ ನಾನು
ಯಾವುದು
ಅದು ನೀವು ಮುಂಚೆ ಒಂದು್ ರೂಮ್ ಅಲ್ಲಿ ಇದ್ರಲ್ವಾ ಆ ರೂಮ್ ಬಿಟ್ಟು ಹೋಗ್ಬಿಟ್ಟು ಜೀವನ್ದಲ್ಲಿ ತುಂಬಾ ಒಳ್ಳೆ ನಿರ್ಧಾರ
ಯಾಕೆ ಪೂಜೆ ಅವರು. ನಿಮ್ಗೇನ್ ಅನ್ಸುತ್ತೆ
ನಿಜ ನಿಜ. ಎಷ್ಟು ಕಾಟ ಕೊಡುತಿ. ತರ ಗೊತ್ತಾ ಆ ರೂಮ್ ಅಲ್ಲಿ ಇರೋ
ಹೌದಾ ಹೆಂಗ್ ೋಟ ಕೊಡ್ತಾರೆ ಪೂಜಾ ಹೆಂಗ್ ಆಟ ಕೊಡ್ತಾರೆ ನೀವು ಬೇರೆ ಕಡೆ ಬಂದ್ಬಿಡಿ ಪೂಜ ಅವರೇ ಯಾರಾದರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ
ಹ
ನಮಗೆ ಅಲ್ಲಿ ಯಾರು ನಮ ಬ್ರಾಂಚ್ ಲೀಲ್ ವಲಾ ಪೂಜಾವರ ಆದಿ ಕ ಬಂದಬಿಟ್ಟ ಕಡೆ
ಹಾ ಒಳ್ಳೆ ಕೆಲಸ ಮಾಡಿದೀರಾ ನೋಡಿ
ಹ್ಮ. ಅದು ನಾನೇ ಹೋಗಿರ್ಲಿಲ್ಲ ಪೂಜೆ ಅವ್ರೇ ನಮ್ಮ ನಮ್ಮ ಕ್ಲಾಸಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಲ್ವ ಅವರನನ್ಾ ಕಲ್ಲ ಒಬ್ಬಳ ತೆಲ್ಗೆ ಬಾಯ್ಲ್ಗೆ ಬಂತ ವರ್ಗೊಂಡು ಬಂದರು ಹ್ಮ್ ನಾನಗೂ ಅಲ್ಲಿ ಒ ಅರ. ಅಲ್ಲಿ ಮಹೇಶ್ವರ ಇದ್ಲಲ್ವಾ ಪೂಜ ಅವರೇ ಯಾಕೋ ಸೆಟ್ ಇದು . ಅಲ್ಲೊಂದು ಹುಡ್ಗಿ ಇದ್ರಲ್ವಾ ಅಂದರೆ ನಮಗೆ ಅದು ಸೆಟ್ ಆಕ್ ಟ್ಲಲ್ಲ ಪೂಜ ಅವ್ರ
ಹಾ ಹೌದ ಹ್ಮ್ ಹ್ಮ್. ಒಂಥರಾ ನಮ್ಮೂರು ಅನ್ನ ಅನ್ನೋ ತರ ಭಾವನೆ ಬರೋದೇ ಇಲ್ಲಾರೀ
ಹ್ಮ್ ಬರೋದಿಲ್ಲ ಬಿಡು. ಫುಲ್ಲೂ ಫುಲ್ಲು ಒಂದು ಕನೆಕ್ಷನ್ ಬೇ ಇವಾಗಅಂದ್ರೆ ತುಂಬಾ ಲೇಟ್ ತಗೊಳ್ಳುತ್ತೆದು ಅದು ತಗೊಳ್ಳುವರೆಗೆ ಅದು ತಗೊಳ್ಳುವರೆಗೆ ಉಮ್.
ಕು ನಾವು ಮಾತಾಡ್ಬೇಕು ಅವ್ರೊಂದು ಮಾತ ಮಾತಾಡೋದಿಲ್ಲ ಯಾವಾಗ್ಲೂ ಸಿಡಿ ಸಿಡಿ ಅಂತಿದ್ರೆ
ಹ್ಮ್.
ಸರಿ ಅನಿಸಲ್ಲ.
ಪಿ ಸಿ ಅಂತರ ನಿಮಗೆ
ಹ್ಮ್ ಅದು ಇನ್ನೊಬ್ಬರು ಹೊಸಬರು ಬಂದಿದಾರಲ್ವಾ ಅವರಂತ. ತು ಬಿಡಿ ಕೇಳಕೆ ಹೋಗ್ಬೇಡಿ--ಅದು ನೀ ನೀವ ಇದ್ರಲ್ವಾ ಅದ್ರ ಕೇಳಗಡೆ ಇವಾಗ ಹೊಸುಬರು ಬಂದವ್ರೆಲ್ಲ.
ನಾವು ಎದ್ದು ಸುಪ್ಪಿಯಾರ ಗೊತ್ತಾಗ್ತಿಲ್ಲ.
ನೀವ್ ಇದ್ರಲ್ವಾ ಅದ್ರ ಕೆಳಗೆ ಇವಾಗ ಇದ್ದಾರಲ್ವ
ಹ್ಮ್
ಹ್ಮ
ಹ್ಮ್ ಬೆಷ್ಟ್ ಮಾಡ್ಬಿಡ್ಲ.
ಮತ್ತೆ ಪುಣ್ಯ ಅವರು ನೀವು ಅದು ಕೂದಲ್ದೇಏನೋ ಹೇಳ್ತೀನಿ ಅಂತ ಹೇಳಿದ್ರಲ್ವಾ-
ಏನ್ ಕೂದಲುದು. ಹೇರ್ ಸ್ಟೈಲ್ ಮಾಡ್ಸದ ಅದೇ ಪೂಜೋರೆ ನಾವು ಹೇರ್ ಸ್ಟೈಲ್ ಮಾಡಕೊಂತೀವಿ. ಹಿಂದ್ಗಡೆ ಸ್ವಲ್ಪ ಜಾಸ್ತಿ ಹಾ- ಆ ಸ್ವಲ್ಪ
ಹ್ಮ್
ಹಏರ್ ಸ್ಟೈಲ್ ಮಾಡಿಸ್ತಿದ್ವಿ ನಾವು ಅದು ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ.
ಹ್ಮ
ಓಕೆ ಮಾಡುಸ್ತಿದ್ವಂತೆ. ಅದಕ್ಕೆ ನಿಮ್ಮನ್ನ ಕೇಳಿದ ಯಾವದರ ಸಜೆಷನ್
ಹೌದ ಸರಿ.
ಮತ್ತೆ ಪೂಜಾ ಅವರೆ ಏನು ಸಮಾಚಾರ.
ಇವಾಗ.
ಹಲೋ ಪೂಜಾವರೆ ಕೇಳಿಸ್ತಿದ್ಯಾ. ನಮ್ದೇನಿಲ್ಲ ಪೂಜೆ ಅವರೇ ನೀವ ಹೇಳ್ಬೇಕು ಅಲ್ಲಿ ವಾತಾವರಣ ಎಲ್ಲ ಹೆಂಗಿದೆ ಅಂತ.
ಚೆನ್ನಾಗಿದೆ ತುಂಬಾ ಮಳೆ ಬರ್ತಿದೆ ಅವ
ಮಳೆ ಬರ್ತಿದ್ಯಾ ಅಂದ್ರೆ ನೀವು ನೀವು ವಾಕ್ ಮಾಡ್ ಕುತ್ತಿದ್ರವ ಸಂಜೆ ಟೈಮ್ ಅಂದಲ್ವಾ ನೀವು ಇವಾಗ
ಓ ಮ್ ಓಡಾಡ್ತೀವಿ ನಾವು. ಮಳೆ ಬರ್ತಿದೆ ಅಲ್ವಾ ಅದನ್ನ ನೋಡ್ಕೊಂತ ಓಡಾಡ್ತಿದ್ವಿ.
ಚೆನ್ನಾಗಿರುತ್ತೆ ಅಲ್ವಾ ಮಳೆ ಬರ್ಬೇಕಾದ್ರೆ ಎಲ್ಲ ಓಡಾಡ್ ಬೇಕಾದ್ರೆ
ಚೆನ್ನಾಗಿದೆರ್ ತುಂಬಾ ಚೆನ್ನಾಗ್ ಗಾಳಿ ಬೀಸ್ತಿದೆ.
ಹ್ಮ
ಹ್ಮ್ ಹ್ಮ್
ಸರಿ ಪೂಜ ಅವ್ರೆ ನಮ್ಗಂತೂ ಇಲ್ಲಿ ವಾತಾವರಣ ಹ
ಸಿಂಚನ್ ಅವ್ರೆ ಏನ್ ಮಾಡ್ತಿದ್ದೀರ. ಅಲೋ ಅಲೋ ಏನ್ ಮಾಡ್ತಿದ್ದೀರಾ ನೀವು ಏನ್ ಹಾಕಿದ್ದೀರಾ ಏನ್ ಹಾಕಿದ್ದೀರಾ, ಏನ್ ಹಾಕಿದೀರಾ ತೋರ್ಸಿ ಏನ್ರೀ ನಾವ್ ಬೇರೆದ್ ಹಾಕ್ಬೇಕಾಗುತ್ತೆ ನಿಮ್ ತಿನ್ನೋ
ಪೂಜ ಅವ್ರೆ ನೀವ್ ನಮ್ ಜೊ ತೆ ಮಾತಾಡಿ ಸ್ವಲ್ಪ.
ಹಾ ತಿಮ್ಮ ಅವ್ರ್ ಬರ್ಲಿ ನಾಳೆ ಹ್ ಹ್
ತಿಮ್ಮ ಅವ್ರ್ ಯಾರು ಬರಲ್ಲ ಮಾತಾಡಿ. ಪೂಜ ಅವ್ರೆ ಇಲ್ಲಿ ಸ್ವಲ್ಪಾ
ಹಾ ಹಾ ಹ ಹೇಳಿ.
ಜ ಅವ್ರೆ ನಾನು ಏನೋ ಕೇಳ್ತೆ ನಿಮ್ಗೆ.
ಹಾ ಹೇಳಿ ಹೇಳಿ.
ತ್ತೆ ನಮ್ ನಮ್ ಇಲ್ಲಿ ನಮ್ ಕಡೆ ವಾತಾವರಣ ಫುಲ್ಲು ಶೆಕೆ ಶೆಕೆ ಆಗ್ತೈತೆ ಕುತ್ಕೊಳ್ಳಕ ಆಗ್ತಿಲ್ಲ ಒಂದು
ಹೌದ್
ಕೂತ್ಕೊಳ್ಳಕ್ಕೆ ಆಗ್ತಿಲ್ಲ ಅಂದ ತಕ್ಷಣ ನಿಮ್ಮದು
ಹ್ಮಮ ಸುಮ್ಮ್ನೆ ಮಲ್ಕೊ ಬಿಡಿ ಆರಾಮಾಗಿರುತ್ತಲ್ವಾ.
ಅದಕ್ಕೆ. ಅದಿಕ್ಕೆ. ಆಥರ ಅಂದೆ ನೀವೇನಾದ್ರು ಹಂಗ್ ಅಂದ್ಬಿಡ್ತೀರಾ ಅಂತ. ನಮ್ಮದು ಇಲ್ಲಿ ಇದೆ ಹ ಯಾರ ಸ್ನೇಹಿತರು ಇದ್ದಾರಲ್ವ. ಎಲ್ಲಾ ಹಿಂಗ ಮಾತಾಡ್ತಾರೆ ನನ್ಗೆ ಅದಕ್ಕೆ ಕೆ ನೀವು ಹಂಗೆ ಮಾತಾಡ್ತೀರೇನೋ ಅಂತ.
ನಿಮ್ ಧ್ವನಿ ಕೇೇಳಸ್ತಾ ಇಲ್ಲ ಪುಣ್ಯಅವ್ರೆ.
ನಾನ್ ಮಾತಾಡ್ತಿದ್ರೆ ತಾನೇ ಕೇಳಸಕ್ಕೆೆ.
ಪುಣ್ಯ ಅವ್ರೇ.
ಕೇಳುತ್ತಿದ್ದೀಯಾ ಪೂಜ ಅವ್ರೇ.
ಹಲೋ.
ಯಾಕ ಹಿಂಗ ಆಗುತ್ತೆ. ಹಲೋ ಪೂಜ ಪೂಜ ಅವ್ರೇ ಕೇಳಿಸ್ತಿದ್ಯಾ? ಪೂಜ ಅವ್ರೇ ನಿಮ್ಗೆ ಏನ ಆದೂ ಕೂದಲು ಕಟ್ ಮಾಡಸ್ಕೊಬೇಕಂತ ಅಂದ್ರೆ ಬನ್ನಿ ನಾವು ಹೇಳ್ತೀವಿ ಒಂದ್. ದು ಲೊಕೇಶನ್ ಕಳಿಸ್ತೀವ ಅಲ್ಲಿಗೆ ಬನ್ನಿ. ನಾವು ನಿಮ್ಗೆ ಯಾವ ತರ ಬೇಕೋ ಅತ್ರ ವೇರ್ ವೆರೈಟಿ ಆಗಿ ಕಟ್ ಮಾಡ್ ಕೊಡ್ತಿವಿ.
ಹೌದಾ, ಹಾ ಸರಿ
ದುಡ್ಡೇ ನಾಷ್ಟೊಂದು ಖರ್ಚಾಗಲ್ಲ, ಪೂಜ ಅವರೇ ಮಿನಿಮಮ್ ಅಂದರೆ, ಮಿನಿಮಮ್ ಅಂದರೆ ಒನ್ ಕೆ. ಒಂದ್ಸಲಿಗೆ.
ಹೌದಾ, ಹ್ಮ ಹ ಸರಿ ಪುಣ್ಯ ಅವರೇ. ನಿಮ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಆಗೋದೇ ಗೊತಾಗಲ್ಲ ಪುಣ್ಯಾ ಅವರೇ ಹೌದಾ ಎಲ್ಲರೂ ಹೇಳೋದಕ್ಕೂ ನಾವ್ ಹೇಳದಕ್ಕೂ ತ್ತ ಸಿಡಿಗ್
ನಮಗೆ ಯಾವ್ರು ಹೇಳೋದ್ಕಿಂತ ಇನ್ಡೈರೆಕ್ಟಾಗಿ ಹೇಳಿದ್ರೆ ವ್ಯತ್ಯಾಸಕಾಣ್ಸುತ್ತೆ.
ಹೌದಣ ಸರಿ ಪುಣ್ಯವ್ರೆ ನಾವ್ ನಿಮಿಗ್ ಮತ್ತೆ ಕರೆ ಮಾಡ್ತವಿ.
ಹಾ ಸರಿ ಹಾ ಸರಿ ಸರಿ ಪೂಜ ಅವ್ರೆ. ಮತ್ತೆ ಸಿಗುವ.
ಹಾ ಸರಿ.